ಹ ಯೊಳಣ್ಣ ಆರಾಮ ಆರಾಮ ಮಾಡರಪ್ಪ
ಏನ್ ಆಡ್ದ ಕೆಲ್ಸ
ಏನಲ್ಲಪ್ಪಾ ಕಖಾಲಿ ಕಖಾಲಿ
ಎಲ್ಲ ಕಾಯಲೆ
ಕಾಲ್ನಾಡಪ್ಪ ಈಗ ನಂಬಲ್ಲಿ ಮಳಿ ಬಾರಕ್ ಅಂತ ನಿಂಬೈಲ್ಲ
ನಮ ಬಳಿ ಏನೆಲ್ಲ ಇವತ್ ಕಾಲೇಜ್ಗೆ ಹೋಗಿದ್ದಾನ ಹಲೋ
ಹಾ ಕೆೇಳಲ್ಲಪ ಒಗಿದ್ದ ಹ
ಮತ್ತೆ ಫೋನ್ ಹಚ್ಲಲ್ಲನಮ್ಗ
ಏನ್ ಏನ್ ಬರ್ತನಪ್ಪಾ
ಏ ಮತ್ತೆ ಹು್ೂಣೆ ಪೋನ್ಷ್ಟತ ನಾ ಸುಮ್ಮನೆ ಫೋನ್ ಹಚ್ತಫೋನ್ ಹಚ್ಕಂದ್ರೆ ಹೋಗಿಲ್ಲಾ ಮಾಡಿದೆ ನಾನನ್
ಹ ನೀ ಅಲ್ಲ ನೀ ನೀ ದೂರ
ಅಲ್ಲ ದೂರ
ಹ ನಾ ತೋರಲ್ಲಪ್ಪಾ
ಅಲ್ಲಪಾ ನಾ ದೂರ ನೀವ್ ದೂರದಕ್ಕೇಏನ್ ಬರಕ್ ಬೇಡಂತನ್ಪಾ ಹ ಹಲೋ
ಹ
ಹಲೋ ಎಲ್ಲನೋವು ಒಳಗಿದ್ದ ಎಲ್ಲನ ಒಳಗಿದ್ದನ ಹೊರಕ್ ಬಾ ಅವವರ್ ಬರಲ್ತ್
ಮಳೆಗಾಲಪಾ ವರಣಪಾ ಕಾದರ ಸಾಪ್
ಹೊರಗಿದ್ದ್ಯಾ ಮತ್ತೇನ್ ಅಲ್ಲ ದೂರ ಇರಕ್ಕೇನ್ ಬರಕ್ ಬೇಡ ಅನ್ಪ ಬರಕ್ ಬೇಡ್ದ
ಹ ಬರ್ತಾ ಇದಷ್ಟಂತ ಒಬ್ಬಾ
ನಾಳೆಗೆ ಯಾಚಾರಲ್ಲ ಹ ಹ ಆಯ್ತಾರೆ ನೀನು ಲ್ಲಾನು ಹೋಗಲ್ವಾ
ನಾ ಓದ್ ನತ ನಷ್ಟ ಮುಡಿವಾರ ನೋಡಕ್
ಹ ಅದಮ್ಮ ತೋಡಿ ಬಸ್ ಉಡಿಯಾರ ನೋಡಕ ಕಾಲ ಕಾಲಜಲ್ಲಿ ಯ ಬಾರ ತುಡಿಯಾರ್
ಪಾರ್ಲಾಮೆಟ್
ಬಂದ ರಕ್ಕೆದೆ ಬರ ಬಡಡಿ ಯಾರ
ಹ್ಮ್ ಊಟ
ಊಟ ಆಯ್ತ ನಿಂದು ಹಸವ ಆ್ತ ಊಟ ಮಾಡಿದ ಊಟ ಹಸಾಗ ಊಟ ಮಾಡಿದ್ದಲ್ಲ ಈಗ ಊಟ ಮಾಡಿಷ್ಟ ಹೊರಕ್ ಬಂದೆ ಹ್ಮ ಅದಕ್ಕೆ ಏನ್ ಮಾಡಕೂತ ನೋಡ ಮಂತ ಹಚ್ಚಿದೆ
ಹ ಏನ ಮಾಡಪ್ಪ ಆರಾಮ ಖಾಲಿ ಖಾಯಲೆದಳಪ್ಪ
ಖಾಲಿ ಖಾಲಿ ಆ ಮತ್ತೆನ ಸ್ಟೋರ್ ಹತ್ರ ಅಂತ ಓಮ್ರ ಹಂಗ
ಹಂ
ಹಾ ಮತ್ತೆ ಶಿವಾಗ ಪರ್ಸಗ ಅವ್ರಿಗೆ ಎಂದಿವ
ಹ್ಮ ಹ್ಮ್
ಹೋಮಂದ್ರ ಮತ್ತತ್ ಹುಸೆ ಹುಸೇನ್ ಸಾಬನ್ ಕೇಳಲ್ ಬರ್ತನ್ ಅಂತಂದೆ
ಹಾ ಹಾ ಹಾ
ಹ ಅದಕ್ಕೆ ನಂಬರ್ ಇದ್ದಲ್ಲ ಇವನ್ ಬಲ್ ನಂಬರ್ಸಂದೆ ಹಡುಗಂಬಲ್ಲಿ ಶಿವನ್ ಬಲಿ ಶಿವನ್ ಬಲಿ ಅಂಬರ್ಷ ಅಂತ ಅದಕ್ಕೆ ಹಚ್ಚಿದೆ
ಹೋದ್ರ ಹೋಗತಪ್ಪಾ
ಹಾ ಅದೇ ಲೇಡಿಸಸ್ ಎಲ್ಲಾ ಬರೀ ಬಾಯ್ಸ ಅಂತ
ಆ ಮತ್ತೆ ಅಷ್ಟೇಯ್ತೆ
ಹುಡುಗರಾದ್ರರು ಪಡ ತಾನ ಐ್ನನೆ
ವ್ಯವಹಾರಂದ ಎರಡ್ ಬಸ್ ಬರ ಜ ಬಸ್ತ ಅಂತ
ಹ
ಬಸ್ ಅಂತ ಲೇಡಿಸಸ್ ಇಲ್ಲ ಅಂತ ಅಲ್ವತ್ತು ದಿನ ಹೊಡ ಆಡು ಬಡ ಯಾವಾಗ ಹತ್ತನೇ ತಾರೀಖ ಅಂತ ನೋಡಪ್ಪ ಅವರು ಹೊಸ ಪ್ರಿನ್ಸಿಪಾಲ್ ಬಂದ್ರಲ್ಲಾ ಅವ್ರಂದ್ರೆ ಹತನೇ ತಾರೀಕ ಹೋಗ್ಬೇಕಕ್ಂತಂತಂದ್ರ ಅವ್ರು
ಹ್ಮ್ ಹ್ಮ್ ಹೌದ
ಅಂದ್ರ ಮತ್ತ ಅದಕ್ಕೆ ನನಗ ಈಗ ಪರ್ಸು ಹಚ್ಚಿದ್ದ ಅವನ್ಗರಂತ
ಹ್ಮ್ ಹ್ಮ್
ಎರಡ್ ಸಾವಿರದ ಎಂಟನೂರ ಅಂತ ಬ ಬಸ್ ಇದಿದೆ
ಹ್ಮ್ ಹ್ಮ್
ಹ ಅದಕ್ಕೆ ಇದ್ ಮಾಡಿದ್ರ ಆಯ್ತಂತ ಅದಕ್ಕೆ ಎಲ್ಲಾರು ಓ್ತಂತ ನಾನ್ ಹೇ ಬಿಡವ್ರಿ
ಹೋಗಿ ಬಾರಾಮಯತೆ
ಹಾ ಮತ್ತೆ ಅವ ಜಿಬ್ಬ ಏನ ಅಂದ ಶಿವ ಜಿಬ್ಬು ಹಚ್ಚಿದ್ದಾನ
ಚಲೋ
ಜಿ ಬುಷಾಗ
ಅ ಚಿಲ ಚಿಲ ಅಚ್ ಬೇಕು ಈಗ
ಚ್ ಬುಕ್ಕೆಲ್ಲ ಅದಕ್ಕೆ ನಾನನ್ ಅವ್ಗೆಗಚ್ಚಿಲ್ಲ ಅದಕ್ಕೆ ನೀನ್ ಡೈರೆಕ್ರ್ ನಿನ್ಗೆಚ್ಚೆ ನ ನನ ಹಾ ಅದ್ಕ ಕೇಳಿದ್ರೆ ಆಯ್ತು ಅಂತ ಅಂದ್ವಿ.
ಎಲ್ಲಾರೂ ಪ್ಲಾನ್ ಮಾಡ್ಕೊಂಡ್ ಹೋದ್ರ ಆಯ್ತ್ ಮತ್ತೆ ಕಾರ್ ಮುಗಸ್ಯಕೊಂಡು.
ಕ ಕಾರ್ ಎಲ್ಲ ಇ ಇದು ಕಾರು ಇಲ್ಲ ಇದು ಕಾಲೇಜ್ ಕಾಲೇಜ್ ಕರ್ಕೊಂಡ ಹತಾರಂತ ಹೊಸ ಪ್ರಿನ್ಸಿಪಾಲ
ಹೌದಾ
ಯಾವ್ದ್ ಮಾಡಾನ ನಡೇ
ಏ ನಾವು ನಮ್ಮ ನಮ ರೊಕ್ಕಟ್ಟ ಹಬ್ಕಂತ ಮಾಡಿದನವ
ಏ ಇಲ್ಲ ಪೂಪ್ಪ ಇವ್ರ ಈ ಕಡೆ ಈ ಕಡೆ ಕಾಲೇಜ್ ಕಲಿಸ್ಥದ
ಯ್ ಆಕ್ತ ಹೋದ್ರ ಕಾಲಜ ಕಂಡ ಫ್ರೀ ನಿದ್ರೆ ಹಾಕ್ಬಿಡಮ ಗೆ ದ್ರೆ ಆಯ್ತ ಎಲ್ಲಾರ
ಹಾ ಹೆಣ್ಮಕ್ಳು ಎಲ್ಲತ ನೀ ಇಡ್ತಾ ಯ್ಯಾರ ಮಾಡ್ದ ಹೆಣ್ಮಕ್ಳ ಅಣ್ಣ.
ಏ ಹೆಣ್ಮ ಕಲ್ಲ ಎಲ್ಲಾರು ಹಾದ್ರತ್ ಅಂತ ಮಾಡದಿವ್ ನಾವು.
ಹೆಣ್ಮಕ್ಳು ಪಾ ಕಾಲಿಸ್ದಾಗ ಹೆಣ್ಮಕ್ಳು ಹೇಳಿ ನಾನ
ಹೌದಾ ಆಯ್ತ್ ಆಯ್ತು.
ಎಲ್ಲಿಗ್
ಈ ಕಡೆ ವರಕ್ ಬಂದ್ವಿ ಎಲ್ಲರ ಹುಡುಗರ್ ನಾವ ಎಲ್ಲ ಸೇರ್.
ಹೌದ
ಹೇ ಮನು ಮತ್ತೆ ಏನ್ ಮಾಡಡ್ಬೇಕ್ ಕೆಲ್ಸ ಏನ್ ಮಳಿ ಪಳಿ ಏನ್ ವಜಾ ಆಯ್ತ ಏನ ಅಷ್ಟೇ ಸರಿಯಾಗಾಯ್ತ. ಹ ಅಟಷ್ಟ ಸರಿ ಆಗ್ಬಂತಪ್ಪ ಮಳೆನ ಬರ್ಲ್ಲ ಅವ್ ಅವ್ನ್ ಬೇರೆ ಕಡ ಅಲ್ಲಿ ರಸ ಬೊಳಂಗ್ ಬಡತತ್ ಮಳಿ.
ಹಾ ಹೊಡ್ದ ಬೇರೆ ಕಡೆಗೆ ಆಗಲ್ಲ ಆಗ್ಯದ
ಹಾ ಯಪ್ಪ ಈ ಕಡೆಗ ಇದಿದು ಸುರಪುರ ಹಂಡಿಳಂಗ ಹೊಡ್ದಂತ ಇಡದಕ್ ಫೋನಚ್ಚಿದುಡ್ಗರಿಗೆ.
ಹೌದಾ
ಹ ಅಂಡಳಂಗ್ ಕೊಡತಂತ ಮಳೆ ಇಡ್ತಕ್ಕ ಇನ್ನ ನಡತ ಮಳಿ
ಹ್ಮ್ ಹ್ಮ್
ಹಾ ಇನ್ನ ನಾಡ್ದಂತು ಮಳೆ ಆ ಕಡೆ.
ನಮ್ಮ ಕಡೆ ತೂಬ್ರ ನೋಡಪ ಮಳೆ.
ಏನ್ ಮಳೆಲ್ಲ ಪಳೆಲ್ಲ ಅವನೌನು ನಾ ಮುಡುಗ ಪೋನಚದೇ ಒಂದ್ ತಾಸ ತಾಸ ಆಯತ ಮಳೆ ಬರಕೂತಂದ್ರೆ ಅ ಕಡೆ
ಹೌದ ಹ್ಮ್ ಹ್ಮ್
ಕಡೆ ಬರ್ತೇನು ಮಳೆ ಅಂತ ಅಂದ್ರೆ ಇವನೌನ್ ಮಳೆ ಎಲ್ಲ ಏನಿಲ್ಲ ಇವನ್ ಎಲ್ಲ ಬೆಳಿ ಬೆಳಿ ಎಲ್ಲ ಸ ಒಣಕಿಂದ ಒನ್ಟ ಹಾ ಏನ್ ಬರ್ತತ್ ನೋಡಿ ತೋಟ ಮುಂದ್ಕೋಯತು ಮಾಡ್.
ಅವ ನೋಡಳ ಮ ಜಿಗ್ಗ ಮುಂದಕ್ಕೆ ಹೋಗ್ಬ ಬಿಡ್ತ ಅದ ಅ್ ಮಳೆ ಬತ್ತಂದ್ರೆ ಬಾಯ ಆತತ್ವ ಹೊಲಗೊಳಿ
ಬಾರಿ ಆಯತಿ ಪ ಎಲ್ಲಾ ಏನ್ ಮಾಡಮ್ಮು ಮಳೆ ಎಲ್ಲಟ ಹಯ್ತು ನೇಯ್ತಿ ಎಲ್ಲ ಬಾ ಬಂದು ಮಳೆ ಕಾಲ ಮತ್ತೆ ಮಳೆ ಬಂದ ಆಗಿದ್ದ ಅನ್ಬೇಕ ಆ ಈ ಕಡೆ ಗೊಬ್ಬರ ರೇಟ್ ಜಾಸ್ತಿ ಆಗಿದೆ ಅಂದ ಅನ್ಬೇಕ.
ಹಾ ಗೊಬ್ಬರ ಜಾಸ್ತಿ ಆಯತ್ ಮತ್ತೆ
ಹಾ ಗೊಬ್ಬರ ಸಿಗೋಲ್ತ ಅಂತ ಅಂತ್ರ ಮದ್ಲೆ ಮೊದ್ಲು ಬೇರೆ ಈಗ ಮತ್ತೆ ಗೊಬ್ಬ್ರ ರೇಟ್ ಜಾಸ್ತಿ ಆಗ್ಯದ.
ಹಾ
ಏ ನಮ್ಮ ಇದ ಇ ಮಾಡಕ್ಕಲ್ದಪ್ಪ ಗೌಡಗೆ ಹಚ್ಚಿದ್ದಾನ.
ಹ್ಮ ಹಾ
ಏನಂದಪ್ಪ ಗೌಡ ಏನು ಎಲ್ಲ ಪಫೋನ್ ಹಚ್ಚಲ್ಲ ಗೌಡನ
ಗಡೆ ಬೀಜಾ ನ ಪೀಗ ಬ ರ
ಹಾ
ಬೆಂಗ್ಳೂರ್ ಎನ್
ಏನಪ್ಪ ಗೌಡ ಪೋನ್ಚಲ. ಹಾ ನಮ್ಗೆ ಅಚ್ಚನಲ್ಲೋಡಪ್ಪ ಬಿಟ್ಟಿಗೋಡ.
ಫೋನ ಹಚ್ಚಲ್ಲ ನಮ್ಗೆ
ಅಷ್ಟಂಗ ಅಂತ ಹಂಗ ಆಕಂತ ಅ ಮಾಡ್ದಂಗ
ಅಲ್ಲ ಮತ್ ಒಂದ್ ಒಂದ್ ತಿಂಗ್ಳ ದೇಲ್ ತಿಂಗಗಳು ಆಯ್ತ ಫೋನ್ ಹಚ್ಲಾರ ಒಂದ್ಸರಿ ನಚ್ಚಿ ಮಾತಾಡಂಗಾರ್
ಾಯ್ತ್ ಮ ಎಲ್ಲಟ
ಅ ಏನ್ ದೊಡ್ಡ ನೌಕರಿಿ ಆದ ಅಲ್ಲ ಕಾಲೇಜ್ ಮುಗ್ದ ಶಂಟ ಮುಗ್ದ ಅಲ್ಲಾ
ಎಲ್ಲ ಮ ಓದಕ್ ದ್ತಾರ ಮತ್ತೆ ಏನೊ ಮಾಡಕ್ ಮೈ ರ
ಅಲ್ಲಾ ಕಾಲೇಜ್ ಮುಗ್ದಲ್ಪ ಮನಾಗ ಪುಕ್ ಶೆಡ್ ಕುೂಡ್ದಂಗ ಕುಡ್ತಾಳ ಅಂತ ಕೊಡ್ತಂ ಅಕ್ಕಿ ಜೊತೆ ಮಾತಾಡ್ದ ಇಐತ್ತಿನ ಜೊತೆ ಮಾತಾಡ್ದ ಅಕ್ಕಿ ಜೊತೆ ಮಾತಾಡ್ದ ಅಂತ
ಹದಾ
ಹಾ ಮತ್ತೆ ಕಾಲಾ ಕೊಡ್ತಾ ನಮ್ಮಪ್ಪ ಅಲ್ಲೇ ಬಗ್ಲ ಬಾ ನ ಮುುಗಾಸ್ತ ನಮ್ಗಸ್ಲ್ಲ ಬಿಟ್ಟಗೋಡ
ಹೌದಾ ಆ ಕಂತ ಏನಸಲ್ಲ ಚಿಂದಂದ್ರ
ಏನ್ತಾನಪ್ಪ
ಅ ಅಲ್ಲಿ ಇನ್ನು ಸಾಲ ಹತಕಂತ ಕೇಳ್ಂತ ಬಜ
ಹಾ ಹಡ್ಕ ಬರ್ತ ಭರ್ತನಂತ ಶ್ರಾವಣ ಕೂರ್ಗ
ಬರಲ್ಲದ ಮೇ
ಹ ಶ್ರಾವಣಕ್ ಪರ್ತನ ಅಂತ ಅಲ್ಲ ಉಪ ಕಸಿಕೊಳ್ಳಲ್ಲ ಅಂತ ಅಲ್ಲಿ ಮನೆಗ ಬ್ಯಾಡಂದ್ರಂತ
ಹ್ಮ್ ಹ್ಮ್
ಅದಕ್ಕೆ ಶ್ರಾವಣಕ್ ಬರ್ತ ಅ ಚಳಣ
ನಾವಲಲೆ
ಬರ್ತಾನನ್ ಮತ್ತೆ ಬ್ಯಾಡ ಅಂತ ಮನ್ ಹೆಂಗೈತಿ ಹ್ಮ್ ಒಟ್ಟ ಇದ ಯಾವತನ ಬುದಿ ಬುುದ್ದಿ
ಬೂುದದದ
ಹ ಬೂದ್ ಅಂದ್ರೆ ಸಣ್ಣ ಬೂದ್ ಅಲ್ಲ ಗೌಡ ಹ
ಏನ್ ಅಂತನಲ್ರ ಯಾರ
ನಮ್ ಹುಡುಗದ ಅದೇನು ನಡಸ್ಯ ಹುಡುಗ್ರ ಎರಡ್ಡು ಹಾ ಇತ ಸಣ್ಣಗೌಡ ಅವ್ರ ತಮ್ಮನಾ ದೊಡ್ಡ ಗಡ ಆಯ್ತ ನಮ್ಮ್ ಹುಡುಗಬಾನ ಗೋಡ ಸೊಣ್ಣಗೋಡ ತಮ್ಮಪ್ಪತನ
ಹ್ಮ್ ಹ್ಮ್
ಹಾ ನಡ್ಸ್ಯಾರ ನೋಡ ಏನ ಅದೇನ ಅವ ಕಾಲೇಜ ಏನ ಬಿುಟ್ರಂತ
ಹ್ಮ್ ಹ್ಮ್
ಮಾಡಕೊಂತರ
ನೀ ಕರೆಕ್ಟ್ೋಯ್ತು ನೋಡ್ರಿ ಚಾರ್ಜ್ ಆಡ್ಬೇಕಂತೀವ ನಮ್ ಕಡೆ ಬೇಸ್ ರ ಬಾ ಅಂತರಿ
ಕರೆಂಟು ಆಯ್ತಾನ ಎಲ್ಲ ಕರೆಂಟ್ ಮ ಚಾರ್ಜ್ ಇಲ್ಲ ನಿಮ್ ಕಡೆಗೆ
ಲ್ಲೋ ಮಾರ ಚಾರ್ಜ ಕಮಿ ನ ಬಲೆ
ನಮ ಕಡನುೋಯ್ತುಕ್ಕಾರನ್ ನಮ್ಮೂರ ಅನ್ಗ ನಂಬಲ್ಲಿ ನೋಯ್ತಪ್ಪು ಕಾರಂಟ
ಂತ ನ ಕಡೆ ರ್ದ
ದ ಎಲ್ಲಾ ಬೆಳಿ ಪೆ ಉಂಟು ಕೊಂಡಂ ಕಾಣುತ್ತೀವಿ ಸುಡುಗಡೆ ಗಿಡದ
ಹೌದಾ
ಹ್ಮ್
ಹ್ಮ್ ಹ್ಮ್
ಹ್ಮ್ ನಡ್ದು ಏನ್ ಮತ್ತತ್ ಗ್ಯಾಪ್ಕಪ್ ಗ್ಯಾಪ ಪೂರ್ರ ಏನ್ ಹೊಲಕ ಏನ ಹಂಗೆ
್ಣ ವಲದಕಡೆ ಹೋಗಲಪ್ಪನ್ನ
ಹಗಿಲ್ಲಾನ
ಹ್ಮ ಅಲ್ ಕಡೆ ಹೋಗಿಲ್ಲಾನ
ಏನೋಯ್ತಪ್ಪ ಅವ್ ನೋಡಿದ್ರ ಮಳೆಲ್ಲಾ ಪಳೆಲ್ಲ ಏನ ಬ ಮಳೆ ಬಂದ್ರನ ಏೋ ಒಂದ ತಾಳ ಐತ್ರಿ ಎಡಿ ಬರಗ್ ನಡ ಎತ್ರ ಅಕ ಅದಾನ
ನೋಡಮ ನಾಳೆಗ್ ೋಗ್ವಿ ಮಳಿ ಬಂದದ ಅವಾವತ್ರ ಇವತ್ತ
ಹ್ಮ
ಹೋಬಕ್ಕ ನಾಳೆಗೆ
ಹೋಗಬಕ್ ನಾನು ಹೋಗಿಲ್ಲಾ ಬಾಳ ದಿವಸ ಆಯ್ತು ನ ಮಳೇ ಮಳೆರ್ಸ ಅಂದ ಹೊಲಕ್ ಹೋಗದ ಎಂಟ ಅಷ್ಟೇ ಅಲ್ಲ ನಮ್ಗೆ
ಹೌ ಮಳೆ ಸಲ್ ಬೆಳಿ ಚಲೋ ಆಯ್ತ ಅಂದ್ರೆ ಹೋಗ್ಬಾರ್ದ
ಹಾ ಒಂದ್ಟ್ಮಳೆ ಆಯ್ತಂದ್ರ ನಡ್ದ ಯಾವ್ದನ್ ಕಸ ಪಸ ಎತ್ತ ಇದ್ ಮಾಡಕ್ ನಡ್ದಂತ
ಹ
ಹ್ಮ ಏನ್ ಬರ್ಲಾರಂಗ ಅದ ಎಲ್ಲ ಬ್ಯಾಸರ್ಕಂದು ಅದನ ಐತಿ
ಆದ್ರೆ ಗೊಬ್ಬ ರೇಟ್ ಜಾಸ್ತಿ ಆಗ್ಯದ ಈಗ
ಹ್ಮ್ ಎಲ್ಲಾ ಗೊಬ್ಬ್ರಟ್ಟ ಬಳೆದ ಅ ಆದಕನ ಆ ಕಡೆ ಅಲ್ಲಿ ಆವು ಅಂತ ಕೇಳರು ನ ಮನ್ಯಾಗ ಎಲ್ಲ ಎಲ್ಲಿ ಅವಾವಂತ ಕೇಳಾರ ನಮ್ಮ್ ಮನ್ಯಾಗ
ಹ ಹಾ
ಓ್ತರ್ತಾರ ಅಂತಪ್ಪ ಎಲ್ಲಿ ತರ್ತಾರ ನೋ ಇ ಬೇಕ ನೀ ಬೇಕಾದ್ರೆ ಯತು
ಆಯ್ತ್ ತಗ ಹೇಳಮ್ಮ ತಗ ಮೈತೆ ಯಾವ ಬೇಕಾದ್ರ ಬೇಕಪನಲ್ಲ
ಬೇಕಾದ್ರಿ ಅಳ ನಾವವು ಇಬರು ಮೂವರ್ ನಡುುವ ಮುಗಸೋದಿಲ್ಲ ನೂರ್ ನೂರ್ ಚೀಲ
ಹ್ಮ್ ಹ್ಮ್
ಹ ಯಾವ್ದ ಡಿ ಎ ಪ್ಯ್ ಯಾವ್ದ ಈರಿ ಅದ
ಈರಡಿಯ ಬ್ಯಾಡ್
ಅದ್ ಯಾವದಪ್ಪಾ ಎರಡ್ ಸಾವಿರದ ಎಂಟನೂರ ಅಂತ
ಹ ಹಾ ಎರಡ್ ಸಾವಿರ ಹದ್ಟದ ಇಪ್ಪತ್ ಇಪ್ಪತ್ತು
ಎರಡ್ ಸಾವಿರದ ಎಂಟನೂರ ಆತದು ಹ ರೇಟ್ ಬಾಳ ಇದೆ
ಹೌದ
ಹ್ಮ್
ಗೊಬ್ಬರೇಟ್ ಬಾಳ ಆಯತಪ್ಪಾ
ಬಾಳ ಮತ್ತ ನ್ ಊಟ ಏನು ಆರಾಮೇಾಲ ಅಲ್ಲ
ಅರ ಮಾಡಡಪ್ಪಾ ಹಿಂದ ಅಡಿಗೆ ಆಚ್ ಹಿಂದ ಅಡಿ ಪೋನ
ಹಾ ಆಷ್ಟತಗ ಬಿಸಿ ಇದ್ದಾನ ಈಗ
ಹ ಹ